ಹಾ ಅಲ್ವಾ ಆರಾಮಾ ಅಕ್ಕಾ
ಆರಾಮ್ ನೋಡ್ ಅಮ್ಮೀ ಆರಾಮ
ಹಾ ಆರಾಮ್ ನೋಡಕ್ಕ
ದರಾ
ಹ್ಮ್ ಮನೇಲ ಎಲ್ರೂ ಆರಾಮ್ ನೋಡಕ್ಕ ನೀವ್ ಎಲ್ರೂ ಆರಾಮದೀರಾ ಅಕ್ಕಾ
ಕಂಡ್ರಾ
ಇಬ್ರು ಎದ್ದಾರಕ್ಕ ಇವತ್ ಅವದ್ನು ಸಂಡೆ ಅಲ್ಲಾ ನಾನು ಸ್ಕೂಲ್ ರಜೆ ಐತಿ ಅಂಗನೋಡಿಗ್ ಹೋಗಿಲ್ಲಾ ಇವಳು ಅದಾಳಾ ನಮ್ ಕಡೆ ಎಲ್ಲಾ ವಾರ್ ಕ್ಕೊಮ್ಮೆ ಸಂತೆ ಆಗತ್ತಲ್ಲಾ ಮಮ್ಮೆರೆಲ್ಲಾ ಸಂತ್ ತೀಕ್ಹೋಗ್ಯರಾ
ಸಂಡೆ ಸಂತ್ ಆಗೈತೆನ್ರಿ ನಿಮ್ ಕಡೆ
ಹಾ ನಮ್ ಕಡೆ ಸಂಡೆ ಆಗತ್ತಕ್ಕ ಮಮತ್ತ ಇವಾಗೆಲ್ರು ಸಂತೆಯಲ್ಲಿ ಹೋಗಿದರೆ ನಾವು ನಮ್ಮ ಮಕ್ಕಳ್ ಅಷ್ಟ ಅದಿವ್ ನೋಡ ಆಕ್ ಯಾರು ಮಲ್ಕೊಂಡಿಲ್ಲ ಹ್ ಹ್ ಅವ್ರ ಜೊತೆ ಆಟಾ ಆಡ್ಕೋತ
ದಿನಾ ಟೆ ತರಾ ಒಂದಿನ ಮಲ್ಕೊಂತಾರ ಹ್ಮ್
ಹಾ ಟೈಮಿಂಗ್ ಏನಿಲ್ಲಾ ಆಕ್ ಅಕ್ಕಾ ಮಕ್ಕಳ ಜೊತೆ ಇದ್ರ ಟೈಮ್ ಹ್ಮ್ ಅವಶ್ಯಕತೆನೇ ಇಲ್ಲ ಅನ್ಸಬಿಡ್ತ ಹ್ಮ್
ಅದದ ದೇ
ಮಲ್ಕೊಂಡಿದ್ರೆ ಖಾಲಿ ಖಾಲಿ ಏದ್ರೇ ಫುಲ್ ವಿಲ್ಲಾ
ಪಲಸ್ಲಿಲ್ಲಾ
ಹ್ಮ್
ಹ್ಮ್
ಹ್ಮ್
ಸಂಖ್ಯೆ ದೊಡ್ಡದಾಗತ್ತೇನಲ್ರಿ
ಹಾ ದೊಡ್ದಾಗತ ಅಕ್ಕ ಎಲ್ಲ ಇದ ಅನ್ಸುತ್ತಾ ದೊಡ್ದಾಗತಕ್ಕ ಒಟ್ಟೆ ಹ ಎಲ್ಲ ತರ ವೆಜಿಟೇಬಲ್ಸ್ ಎಲ್ಲ ತರ ಫ್ರೂಟ್ಸ್ ಸ
ಹ್ಮ್
ಎಲ್ಲಾ ಸಿಗತ್ತ ಅಕ್ಕ ವೀಕ್ಲಿ ಅಂದ್ರೆ ಫ್ರೆಶ್ ಇ ಇರಲ್ಲ ಡೇಲಿ ಬರಲ್ಲ ಫ್ರೆಶ್ ಇರಲ್ಲ ಫ್ರೆಶ್ ಆದ ಇವಾಗ ಅವ್ರೇ ಫ್ರೆಶ್ ಫುಡ್ ಇದ ಆಗಲ್ಲಲ್ಲ ಅಕ್ಕ ಅವರೇ ಔಷಧಿ ಕೆಮಿಕಲ್ ಲ್ಲ ಯೂಸ್ ಮಾಡಿರ್ತಾರಾ ಇನ್ನ ಅದನ ತಗೊಂಬಂದು ನಾವು ಎಂಟ ದಿನ ಗಟ್ಲೆ ಯೂಸ್ ಮಾಡ್ಬೇಕಂದ್ರೆ ಅಷ್ಟು ವಿಟಮಿನ್ ಇಲ್ಲ ಲ್ಲ ಹಾಗಂಗಾಗಿ ವಿಟಮಿನ್ ಫ್ರೂಟ್ ಎಲ್ಲ ಮನೆಯಲ್ಲೇನೆೇ ಪ್ರಿಪೇರ್ ಮಾಡ್ಕೊಂಡ್ ಬಿಡ್ತೀವಿ ಅಕ್ಕ
ಹಾ ಮನೇಲ್ಲೇ ಪ್ರಿಪೇರ್ ಮಾಡ್ಕೋದು ಈಗ ಅನಿವಾರ್ಯಲ್ಲ ವರೆಗ ಸಿಗ್ಲಿಲ್ಲ ಮತ್ತ ಒಂದ್ ವಾರದ ತನಕ ಇಡೋದ ಅಷ್ಟೇ ಹ್ಮ್ ಕಾಳ ನೆನಿಹಾಕಿ ಮೊಳಕೆ ಕಾಳ ಮಾಡಸಿ ಅಲ್ಲೇ ತಿನ್ನೋದು ವರದಾಗ ಎರಡ ಮೂರ ಸತ್ತ ಕಾಳುಗಳ ಮಾಡಿತರ
ಹ ಅಕ್ಕ ಕಾಳುಗಳಯ್ತು ಡ್ರೈ ಫ್ರೂಟ್ಸ್ ಆಯ್ತ ಅದೇ ಹ
ಹ ಎಳನೀರ ಏನ್ ಅಕ್ಕ ಇವಾಗ ಸಿಟಿಗಳಲ್ಲ ತಂದ್ರೆ ಹಳ್ಳಿಗಳಲ್ಲಿ ಇರಲ್ಲ ಮನೆಗ ಎರಡು ಮೂರು ಗಿಡ ಇರೋದ್ರಿಂದ ಎಳನೀರದ ಏನ್ ತೊಂದ್ರೆ ಇರಲ್ಲ ಅಕ್ಕ ಬಟ್ ಕೆಲವೊಂದ ತರಕಾರಿ ಈ ತರದ ಅಷ್ಟೇ ತೊಂದರೆ ಆಗ್ಬೋದು. ಹಣ್ಣಗಿರ್ಬೋದು ಏಳನೀರಗಿರ್ಬೋದು. ಬೊದು. ದೇಹಕ್ ಏನ್ ಎಲ್ಪಿಯ ಆಲ್ಮೋಸ್ಟ್ ಹಳ್ಳಿಗಳ್ಗಾಗಿ ಫ್ರೆಶ್ ಅಕ್ಕ. ಸಿಟಿ ಅಂಗ್ ಅಷ್ಟು ಇ ತೆ ಇರಲ್ಲ. ಕಲ್ಮಶವದ್ದು ಯಾವ್ ಸಿಗಲ್ಲ. ಇದು ಇರಲ್ಲ ಇಲ್ ಏನೆ ಇ ಇರು ನಮ್ ಹೊಲ್ದಾಗ್ ನಾವೇ ಬೆಳ್ದು. ನಾವೆ ತಿನ್ನದ್ರೆನ್ ದ ಸ್ವಲ್ಪ ಮಟ್ಟಗಷ್ಟಾದ್ರೂ ನಮ್ ಹೆಲ್ತ್ ನಾವು ಆರೋಗ್ಯವಾಗ್ ಇಟ್ಕೋತೀವಿ.
ಇಟ್ವಲ್ತಿಯೋರಿ.
ಹುವಾ.
ಹ್ಮ್ ಈಗ ಆರೋಗ್ಯ ಮುಖ್ಯ ಅಲ್ರಿ ಈಗಿನ್ ಕಾಲಕ್ಕ ಆರೋಗ್ಯವೆ ಭಾಗ್ಯ ಹಾಗಾಗಿ ಆರೋಗ್ಯ ಮುಖ್ಯವಾಗಿ. ಕವಳ್ಕಿ.
ಆರೋಗ್ಯ ಇಲ್ಲಾ ಅಂದ್ರೆ ಏನಾಯ್ತಕ್ ಕಾ. ಆರೋಗ್ಯನೇ ಎಲ್ಲ ಇವಾಗ ನ ಅದನ್ನೇ ನಾನು ನನ್ ಇನ್ನ ಮಕ್ಳು. ಮಕ್ಕಳಿಂದ ನಾವು. ನಮ್ಮ ನಾವೇನ್ ಇಡ್ತೀವಿ ನಾವೇನ್ ತಿಂ ತೀವಿ. ಅದ್ನೆ ಅಲಕಾ ಮಕ್ಳಿಗ್ ನಾವ್ ಕೊಡ್ಬೇಕಾಗಿದ್ದು ಈಗ್ ನಾವೇ ಚೆನ್ನಾಗ್ ಫುಡ್ ಚಿಂತಿಲ್ಲಾ. ನಾವೇ ಚೆನ್ನಾಗ್ ಇಲ್ಲ ನಮ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ.
ಹ್ಮ
ಯಾವ್ತರ ಇದ್ಯೋ ಮಾಡ್ತರೆ.
ಹೌದೌದ್ ಮಕ್ಳಿಗ್ ಚೆನ್ನಾಗ್ ಕೊಡ್ಬೇಕಂ.
ಹ್ಮ್ ನಾವ್ ಯಾವ್ ತರ ಬೆಳಸ್ ತಿವಿ. ನಮ್ ಮಕ್ಳ ಅದೆತರ ಬೆಳೆದೆಲ್ಲಾಕ ಇವವಾಗಿಂದಾನೇ ಅವ್ರಿಗೆ ಒಂದ ಸ
ಹ್ಮ್
ಅಭ್ಯಾಸ ಬಲ ಹಗೆ ಅನ್ನೋ ಕಾರಣಕ್ಕೆ ನಮ್ದೇ ಇವಗಿಂದ ಎಲ್ಲಾ ಅವರಿಗಾಗಿ ಮೀಸಲು
ಅವ್ರಿಗಾಗಿ ಮತ್ತ ಈಗ ಮಾಡದೇ ಮಕ್ಳಿಗೋಸ್ಕರ ಅಲ್ರರಿ ಹ ಆಯ್ತು ಮಾಡಬೇಕು
ಹ್ಮ್ ಎಲ್ಲಾ ಮಕ್ಕಳಿಗೋಸ್ಕರನೇ
ಹ್ಮ್
ಅದೆಲ್ಲ ಮುಂದೆ ನಿಮಗೂ ಅನುಭವ ಆಗುತ್ತೆ
ಈಗ ನಮ ದಷ್ಟರ್ಮಳ ಬಕ್ ಕದಲ್ರಿ ಸ್ವಲ್ಪ ಟು ಎರ್ಸ್ ಮಾತ್ ಬರಲ್ಲ ಆದ್ರೂ ಕೂಡ ಮುಗ ಮೂಗಸಣ್ಮಲೆ ಎಷ್ಟ ಇ ಮಾಡ್ತಾಳಕ ಬೇಡ ಹ್ಮತ್ ಪರವಾಗಿಲ್ಲ ವಿನ ಟು ಇಯರ್ಸ್ ಒಂದು ಟೂ ಇಯರ್ಸ್ ಕಂಪ್ಲೀಟ್ ಆಗತ್ತ ಆದ್ರೂ ಕೂಡ ಚಿಕ್ಕಿ ಅಮ್ಮ ಅಂದ ಫ್ರೈ ಮಾಡ್ತಾಳ ಅಕ್ಕಿ ಹ್ಮ ಅಕ್ಕಿನಿಂದ ಸ್ವಲ್ಪ ನ ಹಂಗ ಮಕ್ಳ ಬಾಳ ಇಷ್ಟ ಬಿಡ್ರಿ ಹಂಗಂಗ ಅವ್ರು ಸ್ವಲ್ಪ ದಳ ಲಾ ಅವಳಿಂದ ಸ್ವಲ್ಪ ಇ ಮಾಡ್ತ ತ ಅವಳ ಜೊತೆಗೆ ಆಟಾಡದು ಅವಳ ಜೊತೆಗೆನ್ನ ಸಾಯ ಕಲ್ಲ ಬರ್ತಾಳ ರಾತ್ರಿ ಬರ್ತಳ
ಹಾ
ಹಂಗಗೆ ಅವಳ ಜೊತೆಗೆ ಆಟ ಆಡ್ತಿಲ್ಲಾಳ ನಾವು ಸಿಸ್ಟರ್ ಮಕ್ಕಳು
ಹ್ಮ್ ಹ್ಮ ಮಕ್ಕಳ ಜೊತೆ ಸಣ್ಣಾರ್ ಆಗೋದು ದೊಡ್ಡರ್ ಜೊತೆ ದೊಡ್ಡ
ದೊಡ್ಡರಾಗದು ಅಕ್ಕನ್ ಹನ್ ಬಂದ್ ಕೊಡ್ತ ಸ್ಥಳ ಮಾತ್ ಬರಲ್ಲ ಆದ್ರೂ ಹಂಗ್ ಮುಕ್ಸಲ್ಲೆ ಮಾಡಿ ಹಂಗ್ ಮಾಡ್ತಿತ್ತ ಅದ್ ಒಂಥರ ಬಾರಿ. ಖುಷಿ ಅನ್ಸ್ತದ. ಒಂತರ ಫೀಲ್ ಆಗ್ತಿರ್ತದೆ ಮಾತ್ ತಡವಳ್ಳಲ್ಲ ಅಂತ ಆದ್ರಕಿ ಮಾಡ ಆಕ್ಟಿಗಿ. ಖುಷಿ ಆಗಿರ್ತಾರ್ ಹ್ಮ್ ಎಷ್ಟು ಕಷ್ಟ ಇದ್ರು ಮರ್ ನೋಡ್ಬಕ್ ಅನ್ಸ್ತದ ಅಡ್ಗಿ ನೋಡಿದ್ರೆ.
ಹಾ ಹ ಸ ಅವ್ರ್ ಖುಷಿಯಲ್ಲೇ ನಮ್ ಕಷ್ ಷ್ಟಗಳೆಲ್ಲ ನ ತೊಗ್ಬಿಡ್ತವಕ್ಕ ಏನಾದ್ರು ಚೊಲ್ಪ್ ಬೇಜಾರಾಗಿದ್ರೆ. ಅವ್ರ್ ಮುಕ್ ಕ ನೋಡದ್ರೆ ಹೋಗ್ ಬಿಡುತ್ತ.
ಹೊಗ್ಬಿಡುತ್ತ ಹ್ಮ್.
ಹ್ಮ ಹಾ.
ಹ್ಮ್
ಹ್ಮ್ ಮತ್ ಅಕ್ಕಾ ಮತ್ತೆ ನಿಮ್ ಕಡಿ ಏನ್.
ನಮ್ ಕಡೆ ಏನಿಲ್ಲ ರೇಗಿನ ಈಗ್ ಎದ್ರೆ ಏನಿಲ್ಲ ಹೊಲ್ದಲ್ಲಿ ಮನೇಲಿದಾರ್ ಎಲ್ರು. ಅದೆ ಇನ್ನ ಸ್ಕೂಲು ಸ್ಟಾರ್ಟ್ ಆಗಿಲ್ಲ ಹುಡ್ಗುರು ಮನೆ ಎಳ್ಳೆ ಇದಾರ ಎಲ್ಲರೂ. ಆಯ್ತ ನಾಳೆ ಇಂದ ಸ್ಕೂಲ್ ಸ್ಟಾರ್ಟು. ಸ್ಕೂಲ್ಗ್ ಹೋಗ್ತಾರ್ ಎಲ್ರು ಆಯ್ತ ನೋಡ್ರ್. ಹ್ಮ್ ಹ್ಮ್ ಹ್ಮ್. ಇದೇನ ಹುಣ್ಣಿ ಇತ್ತಂದ್ರೆ ನಮ್ಮೂರಲ್ ಅಬ್ ಹಬ್ಬ ಮಾಡ್ತಿದ್ರು ವಾರ ಹಿಡ್ದು.
ಹಾ
ತಾರುಣಿ ಹಬ್ಬ. ಇದು ಹುಣ್ಣಿ ಅದಿ ಕದಿಲ್ಲಿ ಇವತ್ಗ್ ಇಲ್ಲ ನೋಡ್.
ಹೌದಕ್ಕ ಇಲ್ಲಂದ್ರೆ ಇವತ್ತೆ . ದಲ್ ನಾವು ಬಿಝಿ ಆಗ್ ಇರ್ತಿದ್ವಿ. ಮನೇಲಿ ಹಬ್ಬ ಇದ್ರೆ ಅದೇ ಅಂ ತರಾ ಸೆಲೆಬ್ರೇಷನ್ನೆ ಬೇರೆ ಎಲ್ಲಾಕ್ಕ. ಅದು ಬೇರೆದೆ ನಮ್ದೇ ಹಬ್ ಬಾ ರೈತರದ್ದ.
ಹ್ಮ್ ನಮ್ದ ದೋದರ್ಶ ಇದೇ ಟೈಮ್ ಅಲ್ಲಿ ಜಾತ್ರೆ ಆಗಿತ್ತು ರಾತ್ರಿ ಆಗಿತ್ತು ಜಾತ್ಲಿ ಬಿಸಿದ್ದನೋ ನಾ ಐದ್ ವರ್ಷ ಕಮ್ಮಿ ಆಗತ್ತ ಹ್ಮ್ ಹ್ಮ್
ಅದೇ ಹತ್ತಿಗಳೆಲ್ಲ ಶೃಂಗಾರ ಮಾಡೋದು ಹಕಲ್ಲ ಬಣ್ಣ ಚದು
ಹ್ಮ್ ತೊಳೆಯೋದು ಕಲರ್ ಕಲರ್ ಪಟ್ಟ ಹಾ ಎ ಹಚ್ಚದ್ರ ಇಬ್ಬನ್ ಹಚ್ಚದು ಒಬ್ಬೊಬ್ರು ಒಂದೊಂದ್ ರೀತಿ ಅಲಂಕಾರ ಕಾರ ಮಾಡಿರ್ತಾರೆ ನೋಡ
ಹ್ಮ ಹಕ್ಕ ಮಕ್ಕಳೆಲ್ಲಾ ರೆಡಿ ಮಾಡುದು ಅದು ಒಂ ತರ ಚಂದ ಆಗ್ತ ಹಳ್ಳಿಗಳಲ್ಲಿ ಹಬ್ಬ ಅಂದ್ರೆ ಒಂಂತರ ಏನೋ ಖುಷಿ
ಕುತ್ತುಬಟ್ಟಾವ ಎಲ್ಲ
ಹೌದಕ್ಕ ಹಳ್ಳಿಗಳಲ್ಲೇ ಕಡಿಮೆ ಆದ ನಂತರ ಸಿಟಿಯಾಗಿ ಸಿಗುದೇ ಇಲ್ಲ ಸಿಟಿಯಲ್ಲಿ ಅದು ಒಂದು ಅಭ್ಯಾಸ ಬಲ್ಲ ಡೋರ್ ಹಾಕೋದು ಕುಂದ್ರೋದು
ಹ ಅದು ಡೋರ್ ಆಯ್ತು ಡೋರ್ ಮುಂದಕ್ ಹಾಕದ ಕುಂದ್ರ ಯಾರ್ ಬಂದ್ರಿ ಕೇರಳ ಬಗ್ಲ ಏನಾದ್ರೂ ಕೇಡಗಾಲ
ಅಲ್ಲಿ ಯಾರಿಗೋ ಏನು ಆಗ್ಯಾರಂದ್ರನು ಪಕ್ಕದ ಮನೆಯವ್ರಿಗೆ ಗೊತ್ತರಲ್ಲಕ್ಕ ಹ್ಮ್ ಅದೇ ಇಲ್ಲಿ ನಮ್ಮ ಕಡೆ ಎಲ್ಲ ಹಳ್ಳಲ್ಲಿ ಎಲ್ರರು ಸೇರಿ ಒಂದ್ ಜಾತಿ ರೇನ ಮಾಡ್ಬ
ಏ ಜಾತ್ನ ಮಾಡಿ ಮತ್ತೆ ಮತ್ತೆ ಕಷ್ಟಕ್ಕೆ ಹೆಗ್ಲ್ ಕೊಡ್ತಾರ ಏನನಾದ್ರೆ
ಹಾ ಹೆಲ್ಪಿಂಗ್ ನೇಚರ್ ಬಾಳ ಇತಕ್ಕ ಹಳ್ಳಿಗಳಲ್ಲಿ ಅಷ್ಟೆ ಮತ್ತೆ ಅದೆಲ್ಲಾ ಸಿಟಿ ಗಳಲ್ಲಿಲ್ಲ
ಹ್ಮ್ ಸಿಟ್ಟಿ ಒಳಗ ಇಲ್ಲ ಸಿಟ್ಟಿೊಳಗ ಇಲ್ಲ ಆದ್ರಗತ್ತು ಏನನ್ ಆಗರ್ಬಿಡಂತ ಹ್ಮ್ ಹ್ಮ್ ಹ್ಮ್
ಹ್ಮ್ ಹ್ಮ್
ಹ್ಮ್ ಹ್ ನಿಮ್ ಜಿ ಮಗಳೆನ್
ಹ್ಮ ಹ್ಮ ಹಾ ಅಕ್ಕಾ ಪದಾ ಹಾಡಕ್ ಕುತ್ತಳ ಅಕ್ಕಾ
ಹೌ ಜೋರ್ ಆದಳ
ಹ ಹ್ಮ್ ಅವ್ರ ಅಜ್ಜಿ ಇಲ್ಲಲ್ ಅಕ್ಕ ಇವತ್ ತ ಅ ಆಕೆಗೆ ಅದಕ್ಕೆ ಪದಾ ಹಾಡ್ತಾ ಇದಾಳ್
ಹೌದಾ ಒನ್ ಇಯರ್ ಅದಾ ಅಲ್ರಿ ಮಗಳು
ಹಾ ಒನ್ ಇಯರ್ ಕಂಪ್ಲೀಟ್ ಆಯ್ತು ಅಕ್ಕಾ ಹಾ ಒನ್ ಇಯರ್ ಮಗಳಿಗ ಕಂ ಕಂಪ್ಲೀಟ್ ಆಯ್ತು ಸೊ ಇಯರ್ ಮಗನಿಗ್ ಕಂಪ್ಲೀಟ್ ಆಯ್ತ್
ಹ್ಮ್ ಹ್ ಹ್ ಆಯ್ತ್ ಮಕ್ಕಳ ದೊಡ್ಡು ಆತ್ ಮುಗಿತ್ ಇನ್ ಒಂದ್ ವರ್ಷಾ ಎರಡ್ ವರ್ಷ ಕಷ್ಟಪಟ್ರ ಮುಗಿತ್ ನಿಂದು
ಹ ಮುಗಿತ್ ಅನ್ನಕಿಲ್ಲಕ್ಕಾ ಮುಂದ್ ಎಲ್ಲಾ ಅವರದ್ ಬಹುಷ್ಯ ರೂಪುಷ್ ಬೇಕಲ್ಲಾ ಸಣ್ಣವ್ರ ಇದ್ದಾಗೆ ಒಂದ ತರಾ ಜವಾಬ್ದಾರಿ ಅಂದ್ರೆ ಅವರ್ ದೊಡ್ಡೋರ ಆತ್ ಇನ್ಮೇಲೆ ಡಬಲ್ ಜವಾಬ್ದಾರಿಗಳ ಬರ್ತಾವಲ್ಲ ಆಕ್ ಅಕ್ಕಾ ಇನ್ನು ಇವಾಗ್ ಎನ್ ಗೊತ್ ಇರ್ತಿರಲ್ಲಾ ನಾವ್ ಏನ್ ಕೋಳಿಗ್ ಕೊಡ್ ತಿ ಅದರಷ್ಟೇ ಇರ್ತೈತಿ ಮುಂದೆ ಸ್ಕೂಲ್ಗ್ ಹೊಂಟ್ರಾ ಅಂದ್ರ ಅವರದೆ ಕೊ ಸ್ಕ್ವಾಷನ್ ಎಲ್ಲಾ ಅವ್ರ ತಲ್ಯಾಗ್ ಏನ್ ಮೂಡ್ತಾವೊ ಏನಿಲ್ಲಾ ಅವಕ್ಕೆಲ್ಲಾ ಉತ್ರಾ ಕೊಡ್ಸ್ಕೊತಾ ಅವರ ಬೆಳಸ್ಬೇಕಾದ್ರ ಅದು ಜವಾಬ್ದಾರಿ ದೊಡ್ದ ಅನ್ಸತ್ತಕ್ಕಾ ಇವಾಗೆ ಹಿನಾ ಜವಾಬ್ದಾರಿ ಕಮ್ಮಿ ಈಗಾ ಇವಾಗ ಎನ್ ಬೆಳಸೋದ ಅಷ್ಟ ಫ್ರೀ ಇವಾಗಾ
ಹು ಹು.
ಸರ್ ಅವ್ರಿಗೆ ಯಾವಾಗ್ ಕಾಲ್ ಬಂತೋ.
ಹ ಹ ಹ ಆಮೇಲ್ ಜೀವ್ನ ರೂಪಿಸ್ಬೇಕಲ್ರರಿ ಚಂದಕ್ ಕಲಿಲಿಲ್ಲ ಅಂದ್ರೆ ಒನ್ ಸಿಕ್ಲ ಕಲ್ತ್ರೆ. ಓದಿದ್ರೆ ಬೇಸ್ಟ್ ಅಂ ಕ ಅದೊಂದ್ ಟೆನ್ಷನ್ ಅವಾಗ.
ಹಾ ಅವ ಮುಂದೆ ಎಲ್ಲ ಸಿಕ್ಕಾಪಟ್ಟೆ ಇರ್ತೈತ್ ಅಕ್ಕ. ನನ್ ಪ್ರಕಾರ ಇವಾಗೆ. ಕಡಿಮ್ ಅಂದ್ಕೋತಿನ್ ನಾನ್
ಹಾ ಇವಾಗೇ ಕಡಿಮಿ ಹ್ಮ್.
ಸೊ ಏನಿಲ್ಲ. ಬೆಳ್ಸದ್ರ. ಒಣ್ಸಾದಾದ್ ತಿನ್ ಸದ ಆದಷ್ಟೇ ಇವಾಗ.
ಅಷ್ಟೇ ಹೌದು. ಇವಾಗ ಅವಾಗ ಜಾಸ್ತಿ ಜವಾಬ್ದಾರಿಗಳ್.
ಹಾ ಷ್ಟೆ ಜಾಸ್ತಿ ಇವಾಗ ಮುಂದೆ ಬಾಳ ಐತ್ ತನ್ಸ್ಕೋತೀನ್.
ಡೇತ್ರಿ ಮತ್ತೆ ಆದ್ರುನು ಸ್ವಲ್ಪ್ ಪ ಅವುಕ್ ಬೆಳ್ದಿರ್ತವಲ್ಲ ಅವುಕ್ ಅವ್ ಸೊಲ್ಪ್ ಮಾಡ್ಕೊಂತ್ರ ಈಗ್ ಎಲ್ಲಷ್ಟ್ ಮಾಡ್ಬೇಕು. ಕಲ್ಲ ಮನೆ ಕೆಲ್ಸ.
ಹ್ಮ್ ಅಕ್ಕ ಇದು ಫ್ಯಾಮ್ಲಿ ಪ್ರಕಾರ ಇದು ಅಜ್ಜೆ ಅಂದ್ರೆ ನಾಳೆ ಫ್ಯಾಮ್ಲಿ ಜೊತ್ ಟೆ ಅವ್ರ್ ಜವಾಬ್ದಾರಿ ವಜ್ಜಾಗುತ್
ಒಜ್ಜಾಗತ್ ತಜ್ ಆಗುತ್
ಹಾ ಸರಿ ಅಕ್ಕ ಹಾ ಮತ್ನ ಸೇ ಹಾ ಸರಿ ಬಾಯ್.
ಅ ಟಿಕೆಟ್ ಬೈ